ಹಲೋ. ಇಲ್ಲ ಇವಾಗ ಕೇಳಿಸ್ತಲ್ಲಾ ನಿಮ್ ವಾಯ್ಸು.
ಇವಾಗ.
ಹಾ ಇವಾಗ ಕೇಳಿಸ್ತೈತಿದೇ ಹೇಳಿ ಏನ್ ಮಾಡ್ತಿದ್ದೀರಾ.
ಏನ್ ಮಾಡ್ಲಿ ಭಾನುವಾರ ಬಟ್ಟೆ ಒಗಿ ಬಟ್ಟೆ ತೋಳಿ.
ಏನ್ ಮಾಡಕ್ಕ ಆಗಲ್ಲ ಮಾನ್ಸ್ಯಾರ್ ಆಗಿ ಹುಟ್ಟಿದ್ಮೇಲೆ ಎಲ್ಲಾ ಮಾಡ್ಲೇಬೇಕು.
ಏನ್ ಮನುಷ್ಯ ಜೀವನನೇ ತುಂಬಾ ಕಷ್ಟ ಬಿಡಪ್ಪಾ.
ಪ್ರಾಣಿಗಳ ಜೀವನ ಒಂಥರ ಚಂದ ಹೋಗಿ ಮಾಡ ತಿನ್ ಏನಿಲ್ಲಾ ಸಿಕ್ಕಿ ತಿನ್. ಕಕೊಂಡ್ ಬದುಕಿರ್ತವೆ.
ಹ್ಮ್ ನೋಡ್ರಿ ನಾವ ಇದೀವಿ ಮನುಷ್ಯರಾಗಿ ಹುಟ್ಟಿ ಎಷ್ಟ್ ಕಷ್ಟ ಪಡ್ತೀವಿ.
ಹ್ಮ್ ಮತ್ತೆ ಊಟ.
ಊಟ ಆಯ್ತು ನಿಮ್ದು.
ಏನ್ ನಂದು ಆಯ್ತ ಅಕ್ಕ ಏನ್ ಸ್ಪೆಷಲ್ ಮಾಡಿಲ್ವವ ಸಂಡೇ.
ಏನ್ ಮಾಡ್ತಾರ ಅವ ಸ್ಪೆಷಲ್ ಅಂದ್ರೆ ಅದೇ. ರಸಮು ಅದೇ ಅನ್ನ. ಬೆಳಿಗ್ಗೆ ಅದೇ ದೋಸೆ. ಓ ಆಪ್ಲೆ ಮಾಡ್ತಾರೆ ಅದಕ್ಕೆ ಮೂರು ಮೂರ್. ಇರು ಮೂರ್ ಅಪ್ಲೈ ಇದ್ರೆ ಐದ ಜನ ಕಾಯ್ಕೊಂಡಿರ್ತಾರ ಅಲ್ಲಿ.
ಬೇರೆನ ಇವಾಗ. ಹ್ಮ್ ಅಯ್ಯೋ.
ಮೂರ ಹಪ್ಳಕ್ಕೆ ಹ ಅದಕ್ಕೊಂದ ಆರು ಜನ ಕಾಯ್ತಾರೆ. ಯಾರು ಬೇಗ ಹೋಗಿರ್ತಾರೋ ಅವ್ರು ಎತ್ಕೋತಾರೆ ಯಾರು ಲೇಟಾಗಿ ಹೋಗ್ತಾರ ಅವ್ರಿಗೆ ಊಟನೂ ಇರಲ್ಲ. ಆಮೇಲೆ ಎಲ್ಲ ಫೋನ್ ಮಾಡ್ತಾರೆ ಅಲ್ಲಿ ಎಲ್ಲೋ. ಫೋನ್ ಮಾಡ್ತಾರೆ ಅವ್ರ ಥರವರ್ಗೂ ಕಾಯ್ಕೋಬೇಕು.
ಪಾಪ ಅದೇ ಎಷ್ಟು ಟೈಮ್ ಎಲ್ಲ ವೇಸ್ಟ್ ಆಗತ್ತಲ್ಲ ಕಾಯ್ಕೊಂಡ. ಕೋಬೇಕು ತರ ಅವ್ರಗೆ ಹ್ಮ.
ಮತ್ತ ಆಗ್ಬೇಕಲ್ಲ ಸುಮನೆ ಕಣು ಮುಚ್ಕೊಂಡು ಕಳಿಸ್ತಾರೆ.
ಅದೇ ನಾವು ಕೊಟ್ಟಿರೋ ದುಡ್ಗಾದ್ರು ಒಂದ ಆಗ್ಬೇಕಲ್ ವ್ಯರ್ಥಬಿಡಿ. ಪಿ ಜಿ ಕಳೆಲ್ಲ ಇರೋದೆಲ್ಲ. ಅವ್ರಿಗೆಲ್ಲ ಅಷ್ಟೇ ಪ್ರಾಫಿಟ್. ನಾವೇನು ಮಾಡಕಾಗಲ.
ಅದಕ್ಕೆ ನಾವು ಬೇಗನೆ ಯಾವುದಾದ್ರೂ ಒಂದು ಸ್. ಸರಕಾರಿದ ಯಾವ್ದಾದ್ರ ಒಂದು.
ಅದೇ ಹಣೆ ಬರದಲ್ಲಿ ಇದ್ರೆ ಆಗುತ್ತೆ. ಅದ ನಾವ ಪ್ರಯತ್ನ ಪಡದು ಪಡೋಣ ಹಣೆ ಬರದದಲ್ಲಿ ಇದ್ರೆ ಹೆಂಗೆ ಇದ್ರು ಆಗೆ ಆಗತ್ತೆ.
ಹಣೆ ಬರದಲ್ಲಿ ಇದ್ರು ಇಲ್ದ ಇದ್ರುನು ನಾವ್ ಮಾಡೋ ಕೆಲ್ಸ ಮಾಡ್ಬೇಕಲ್ಲಪಾ.
ಮಾಡಿ ಒಳ್ಳೆದಾಗ್ಲಿ ಇವಾಗ ಕಾಲ್ಫಾರ್ಮ್ ಮಾಡವ ನೋಡಿ.
ಹ್ಮ್ ಅದೇ ಅದೇ ಇವಾಗ ಅದೇನೆ ಮಾಡ್ಬೇಕು ಅದಕ್ಕೆ ಯೋಚನೆ. ಚನೆ ಮಾಡ್ತಾ ಇದ್ದೀನಿ ಪೂರ್ತಿ ಕೆಲ್ಸಕ್ ಹೋಗೋದ. ಅರೆ ಕಾಲಿಕ ಕೆಲ್ಸಕ್ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದೀನಿ. ಒಂದ್ ವಾರದಿಂದ ಹಾ ಏನ್ ಹೇಳ್ರಿ.
ಅದೇ ಈಗ ಸದ್ಯದಲ್ಲೇ ಅವ್ನ ಏನಾದ್ರು ಬಿಡುಗಡೆ ಮಾಡ್ತೀನಿ ಇಷ್ಟು ಕೆಲ್ಸ. ಅಂತ ಅಂದ್ರೆ ಕೆಲ್ಸಕ್ಕೇನ್ ಹೋಗಕ್ ಹೋಗ್ಬೇಡಿ ಕುತ್ಕೊಂಡ್ ಓದ್ಬಿಡಿ
ಮತ್ತ ಪೀಜಿಗೆ ಎಲ್ ಯಾರ್ ಕಟ್ಟೋದು ಯಾರ್ನ್ನ ಕೇಳದು ಮನೇಲಿ ಒಂದ್ಸಲ ಕೇಳ ಹ್ಮ್
ಇದೊಂದ್ಸಲ ಸಹಾಯ ಮಾಡಿ ಮತ್ತೆ ನಾನೇ ಕೊಡ್ತೀನಿ ಹಂಗಗೆ ಏನಾದ್ರು ಹೇಳಿ ಇಷ್ಟ ವರ್ಷ ಓದಿರೋದ ನ ವ್ಯರ್ಥ ಮಾಡ್ಕೋಬೇಡಿ
ಅದನ್ನ ನೋಡ್ತಾ ಇದ್ದೀನಿ ನಾನು ಹಂಗೆ ಮಾಡೋಣ ಅಂತ ಅನ್ಕೊಂಡಿದೀನಿ ಅದೇ ತರ ಯೋಜನೆ ಎಲ್ಲ ಇದ್ದೀನಿ ನಲ್ಲಿ ಇನ್ನು ಏನ್ ಅಂತಾರೋ ಏನ್ ಇಲ್ವೋ ಇವೋ ನಮ್ಮ ಅಣ್ಣ ಬೇರೆ ಅವನ ಎಗ್ರಗ್ರಿ ದುಮುಕ್ತಾನೆ ಹ್ಮ ಹೇಳದನ್ ಮಾ ನೆಟ್ಟಿಂಗ್ ಮಾಡಲ್ಲ
ಹ್ಮ್
ಸು ಹೇಳೋದಂದು ಮಾಡೋದಂದು ನಿಮ್ಗೆ ಎಷ್ಟು ಟೈಮ್ ಕೊಡೋದು ಹ ಅವನ್ ಜೊತೆಗೆ ನಮ್ಮ ಅಪ್ಪ ಬೇರೆ ಅದ್ರ ಜೊತೆಗೆ ಹೆಗರ್ತಾರೆ ಸುಮನೆ ಸಮಯ ವ್ಯರ್ಥ ಮಾಡ್ತಿಯ ಹ್ಮ್ ಸಮಯ ವ್ಯರ್ಥ ಮಾಡ್ತೀಯಾ ಎಷ್ಟು ದಿನ ಆಯತು ಇ ಬೆಂಗ್ಳೂರ್ಗ ಹೋಗಿ ಏನು ದುಡ್ದಿದ್ಯಾಾ ಏನ್ ಮಾಡ್ತಿದೀಯಾ ಅಯ್ಯೋ ಇದನ್ನೇ ಲೆಕ್ಕಾಚಾರ
ಹಗೆಲ್ಲ ಆದ್ರೆ ಬೇಜಾರಾಗುತ್ತೆ ಇದ ಒಂದ್ಸಲ ಕೇಳಳ್ ನೋಡಿ ನಿಮ್ಮ ಅಮ್ಮನ ಕಡೆಯಿಂದ ಹೇಳ್ಸಿ ಇದು ಒಂದು ಇರಡು ಅಯ್ಯೋ ಹ್ಮ ಹಂಗಾದ್ರೆ ನೋಡಿ ಎಲ್ಲಾ ಅಂದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ಲೈಕ್ ಅರ್ಧ ದಿನ ಕೆಲ್ಸ ಮಾಡಿ ಮತ್ತೆ ಅರ್ಧ ದಿನ ಓದ್ತೀನಿ ಅನ್ನೋತರ ಯಾವ್ದಾರ ಸಿಕ್ಕುದ್ರೆ
ಅದೇ ಹಂಗೆ ಮಾಡ್ಬೇಕು
ಹಂಗ್ ಮಾಡ್ಕೊೊಳ್ಳಿ ಯಗ ಸರಿ ಹೋಗತ್ತೆ ಮತ್ತಾಗ ಒಂದ್ ಕಡೆ ದುಡ್ಡು ಬಂದಂಗ ಆಗುತ್ತೆ ಜಾಗ ಎಕ್ಸಾಮ್ಗೆು ಓದ್ದಂಗ ಆಗತೈತಿ
ಅದೇ ಅದೇ ಹಂಗೆ ಮಾಡೋಣ ಅಂತಾನೇ ಅನ್ಕೋತಾ ಇದ್ದೀನಿ
ಹ್ಮ್ ಮತ್ತೆ ಇನೇನ್ ಸಮಾಚಾರ
ಹೇಳ್ಬೇಕಪ್ಪಾ ನಿಮ್ದೇ ಹೆಂಗೋ ಆರಾಮು
ಅಯ್ಯೋ ನಮ್ದ ಏನ್ ಆರಾಮು ಹೆಂಗೈತೆ ಬೆಂಗ್ಳೂರ್ದು ವ ವಾತಾವರಣ
ಅಯ್ಯೋ ಏನ್ ವಾತಾವರಣ ಕಿತ್ತೋಗಿರೋ ವಾತಾವರಣ
ಅ ಅಯ್ಯೋ ಏನಹಿಂಗ ಅನ್ಬಿಟ್ರಿ
ಮತ್ತೆ ಇದ ಯಾವಾಗ ಮಳೆ ಬರ್ತೈತೋ ಯಾವಾಗ್ ಮೊಡ ಬರ್ತೈತೋ
ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡ್ತಿದ್ದೆ ಹೇಳದು್ ನೋಡುದು ನಿಜ ಅದು ಬೆಂಗ್ಳೂರ್ ವಾತಾವರಣ ಅಂತ ನಮಾಗ ಆಗಲ್ಲ ಹಿಂಗ್ ಬಿದ್ದಿ ಹಿಂಗ್ ಬರುವಷ ಮಳೆ ಬಂದ್ಬಿಟ್ಟಿರುತ್ತೆ
ಮತ್ತೆ ಹ ನಮ್ಗೇನು ನೆಮ್ಮ ಕೆಲ್ಸ ಮಾಡ್ಕೊಳಕಕ್ಕೆ ಬಟ್ಟೆ ಹೋಗಿತಿವಾ ಒಣ್ಗಾಕಕ್ಕೆ ಜಾಗ ಇರಲ್ಲ ಜಾಗ ಇದ್ದಾಗ ಒಣ್ಗ ್ರೆ ಪಟ್ಟ ಅಂತ ಮಳೆ ಬರ್ತಿದ್ದೆ ಆಮೇಲೆ ಇನ್ನೊಂದ್ ಹತ್ ನಿಮಿಷ ಬಿಟ್ಕೊಂಡೋದ್ರೆ ಮತ್ತೆ ಮಳೆ ನಿಂತೋಗಿರುತ್ತೆ ಎಸ್ ಅಲ್ಲಿ ಅಂತ ಹತ್ತದು ಇಳಿಯೋದು ಹತ್ತದು ಇಳಿಯೋದು ಬಟ್ಟೆ ತಗೋಬರಕ್ ಹೋಗೋದು ಓಡ ಅದು ಅಲ್ಲೆಲ್ಲಾದ್ರೂ ಬಿದ್ರೆ
ಹ್ಮ್
ಮತ್ತೆ ಅದು ಹೋಗುತ್ತಲ್ವಾ
ಅಂದ್ರೆ ಮತ್ತೆ ನೆಂದಿರೋ ಒಟ್ಟೆ ಆ ಒಣಗಕ್ ಸಾಕಲಿ ಅ ಒಂರ ಸ್ಮೆಲ್ ಬಂದ್ಬಿಡುತ್ತೆ
ಹ್ಮ್ ಅದೇ ಅದೇ ಅದಿಕ್ಕೆ ಹ್ಮ್. ಅದಕ್ಕೇನಪ್ಪಾ ಈ ತರ ಕಷ್ಟಗ್ಗಳು ನಮ್ಗೆ ದೇವ್ರೇ. ಯಾವಾಗ ನಮ್ಗ್ ಒಳ್ಳೇದಾಗಗ್ತದೋ ನಾವ್ ಹೆಂಗ ಇರ್ತಿವೋ.
ಹ್ಮ್
ಹ್ಮ್ ಮಾತಾಡಿ ಮಾತಾಡಿ.
ಹಾ ಮಾತಾಡ್ಕೊ
ಏನ್ ಮಳೆ ಬರ್ತಾಯ್ತಾ? ಹಾ ಬಟ್ಟೆ ಹಾಕಿದೀರ ಅಂತ ಅನ್ಕೋತೀನಿ ನಿಧಾನಕ್ ಹೋಗ್ರಿ ನಿಧಾನಕ್ ಹೋಗ್ರಿ.
ಅದೇ ಹಂಗೆ ಮಾತಾಡ್ಕೊಂಡೆ ಎತ್ಕೊಂಡ್ ಬಿರ್ತೀನಿ ಪಟಾಪಟ ಅಂತ.
ಹಾ ನಿಧಾನ ಹುಷಾರು ಹುಷಾರು ಬಿದ್ದಿರಾ ಆಮೇಲೆ.
ಏ ಇಲ್ಲ ಇಲ್ಲ ನಾನೇನ್ ಬಿಳಲ್ಲ ಹಂಗೆ ಹ್ಮ್.
ಹಾ ಅಲ್
ಹ್ಮ್
ಬರಲ್ಲ ಎ ಸಮಯ ಯಾವಾಗ್ಲುೂ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಕ್ ಬರಲ್ಲ.
ಹ್ಮ್ ಅವಾಗ್ಲೇ ಒಂದ್ ಎರಡ್ ನಿಮಿಷ ಮುಂಚೆ ಒ ಎತ್ಕೋಬೇಕಿತ್ತು ತಪ್ ಮಾಡ್ಬಿಟ್ಟೆ.
ಅದೇ ಮೋಡ ಇರ್ಲಿಲ್ವಲ್ಲ ಬೆಳ್ಕಿತ್ತಲ್ವಾ ಇನ್ನು.
ಆದ್ರೆ ಇವಾಗ ಒಂದ್ ಚೂರ್ ಚೂರ್ ನಿಂತಿದೆ ಎತ್ಕೊಂಡ್ ಬಿಟ್ರೆ ಬೆಸ್ಟ್, ಸರಿ ಹೋಗುತ್ತೆ.
ತಗೋಬನ್ನಿ ತಗೊಬಂದ್ಬಿಡಿ ತಗೊಬಂದಿ
ಹ್ಮ್
ಹಾಂ ತಗೊಬಂದು ಹಂ ಚೇರ್ ಮೇಲೆ ಎಲ್ಲಾದ್ರೂ ಹಾಕ್ಕೊಳ್ಳಿ ಅಷ್ಟೇ. ಹ್ಮ್ ಹಂಗೆ ಮಾಡಿ. ಅದೇ ಅದೇ.
ಮತ್ತೆ
ಹಂಗ ಮಾಡ್ಕೊಳ್ಳಿ, ಹೇಳ್ಬೇಕಪ್ಪಾ ಏನ್ ಬೆಂಗಳೂರು ಏನ್ ಜೀವ್ನಾನೊ.
ಹೌದಾ ಜೋರಾಗಿ ಬರ್ತಿದ್ಯಾ? ಹಾ ನಿಧಾನಕ್ಕ್ ತಗೊಳ್ಳಿ ನಿಧಾನಕ್ ತಗೋ ಹ್ಮ್ ಸಣ್ಣಗ್ ಬರ್ತಾ ಇರವಾಗೆ ತಗೊಂಬಂದ್ಬಿಡಿ ಹ್ಮ್ ಹ್ಮ್. ಹೌದಾ ತಗೊಂಡು ಬನ್ನಿ ತಗೊಂಡು ಬನ್ನಿ ನಿಧಾನಕ್ಕೆ.
ಮತ್ತೆ
ಹೇಳ್ಬೇಕಪ್ಪಾ ಎಲ್ಲ ಟೈಮ್ ಆಗೋಯ್ತು ಇನ್ನು ಸ್ನಾನ ಮಾಡ್ಕೊಂಡಿಲ್ಲ ಮಾಡ್ಕೋಬೇಕು.
ನಾನು ನಿನ್ನೆ ಒಂದ್ ಅಡ್ಗೆ ಮಾಡ್ಬೇಕಂತ ಇದ್ದೆ.
ಹ್ಮ.
ಅದ್ ಹೆಂಗ್ ಮಾಡದು ಕೇಳೋಣ ಅಂತಿದೆ ಬಟ್ ನಿಮ್ ಬರುತ್ತೋ ಬರಲ್ವೋ ಅಡ್ಗೆ ಮಾಡೋದು.
ಕೇಳಿ ಅದ್ರಲ್ಲಿ ಏನೈತೆ ನಂಗೆ ಬರುತ್ತ್
ಈ ಬಿಸಿಬೇಳೆ ಬಾತು ಹೆಂಗ್ ಮಾಡದಂತ ಅದೇ ನಮ್ಮ್ ಮನೇಲಿ ತರಕಾರಿ ತಂದ್ಬಿಟ್ಟಿದ್ರು.
ಹ್ಮ ಫೋನ್ ಇತ್ತಲ್ಲ ಹಂಗೆ ನೋಡ್ಕೋಬೇಕಾಗಿತ್ತು. ಫೋನ್ ಇತ್ತಲ್ಲ ಹಂಗ್ ನೋಡ್ಕೊ ಬಂದಿದ್ರೆ.
ನಿಮ್ಗ್ ಬರುತ್ತೇನೋ ಅನ್ಕೊಂಡೆ.
ಹ್ಮ್ ಏನಿಲ್ಲ ಅದು ಹೆಂಗೆ ಅಂದ್ರೆ ನನ್ಗೂ ಅಷ್ಟ್ ಅಷ್ಟು ನೋಡಿಲ್ಲ ನಾನುನು ನಮ್ಮ ಅಕ್ಕ ಮಾಡ್ತಿದ್ರು ನಾನೇನ್ ಯಾವತ್ತುೂ ಮಾಡಿಲ್ಲ ಹ್ಮ್ ನೋಡಿದ್ರೆ ಹೇಳ್ತಾ ಇದ್ದೆ ಏನಿಲ್ಲ ಇವಾಗ ಏನ್ರೀ ಯಾರ ಹತ್ರನು ಹೇಳ್ಸ್ಕೊೊಳ್ಳೋದು ಯೂಟ್ಯೂಬಲ್ಲಿ ಹೋದ್ರೆ ನಿಮ್ಗೆ ಎಂತಂತ ಅಡ್ಗೆ ಬೇಕು ಅವೆಲ್ಲ ಸಿಗ್ತವೆ
ಇಲ್ಲ ಇಲ್ಲ ನಾನು ಮಾಡ್ತಿದ್ದೆ ಫಸ್ಟ್ ಎಲ್ಲ ಅವಾಗ ಮದ್ಲು ಮನೇಲಿ ಇದಿದ್ದಾಗ
ಹ್ಮ್ ಹ್ಮ್ ಹ್ಮ್
ಆ ಕೊರೋನಾ ಟೈಮ್ ಅಲ್ಲಿ ಮನೇಲಿ ಇದ್ನಲ್ವಾ ಅವಾಗ ಮಾಡ ಇದೇ ಒಂದ್ಚೂರು ಮರ್ತೋಗಿತ್ತು ಅದಕ್ ಹಂಗೆ ಹಿಂಗೋಗ ಮಾತಾಡ್ತವಲ್ಲ ಕೇಳೋಣ ಅನ್ಕೊಂಡೆ
ಅದದೇ ಕೇಳ್ಬೇಕಿತ್ತು ಹ್ಮ್ ನೋಡಿ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ
ಅದ ನೋಡ್ಕೊತಿನಿ ಗೊತ್ತಾಗುತ್ತ ಆರಾಮಾಗಿ
ಹ್ಮ್ ಹೆಂಗ್ ಎಲ್ಲವುೂ ತಂದಿಟ್ಕೊೊಳ್ಳಿ ಒಂದ್ಸಲ ತರ್ಕಾರಿ ಕರಿ ಅದೆಲ್ಲ ಇದ್ದಾಗ ಹೇಳ್ಬೇಕಪ್ಪಾ ತರಕಾರ ಎಲ್ಲ ತಂದುಿ ಇದ್ದಾಗ
ಮತ್ತೆ ಹುಳ್ಳಿಕಾಯಿ ಆ ಇನ್ನೊಂದೇನುೋ ಹ್ಮ್ ಮಧ್ಯಾಹ್ನ ಸಲಿ ಮಾಡ್ತಿರದಲ್ಲ ಒಂಚೂರು ಮಾಡಿ
ಅದೇ ಅದೇ ಕ್ಯಾರೆಟು ಅದೆಲ್ಲ ಕಡಿಮೆ ಕಡಿಮೆ ಮಾಡ್ಕೊಳ್ಳಿ ಮೊದಲನೇ ಸಲ ಮಾಡವಾಗ ಆಮೇಲೆ ಜಾಸ್ತಿ ಜಾಸ್ತಿ ಮಾಡಿದ್ರೆ ಸರಿ ಹೋಗುತ್ತೆ
ಅದೇಫಸ್ಟ್ ಟೈ್ ಮತ್ತೆ ಮದ್ಲೆ ಮಸ ಮಾಡಬೇಕಾೋ ಕೊತೀನಿ ಅದ ನಡ್ಕೊಂಡು ಮಾಡ್ತೀನಿ ಮತ್ತತ್ ಅದೇ ಸರಿ ಬಂದ್ರೆ ಮಾಡ್ತೀನಿ ಜೋರ
ಅದೇ ಹಂಗೆ ಮಾಡ್ಬೇಕು ಎಲ್ಲಾರೂ ಹಂಗೆ ಮಾಡೋದು ಮೊದ್ಲು ಮೊದ್ಲು ಎಲ್ಲಾ ಚಿಕ್ ಚಿಕ್ತಾಗ ತಕೊಂತಾರೆ
ಹ್ಮ್
ಸ್ವಲ್ಪ ಸ್ವಲ್ಪ ತಗೊಂಡ್ ಮಾಡ್ತಾರೆ ಆಮೇಲೆ ಜಾಸ್ತಿ ಜಾಸ್ತಿ ತಗೊಂಡ್ ಮಾಡ್ತಾರೆ
ಅದೇ ನಾ ಅದೇ ಮಾಡೋಣ ಅಂತ ಇವತ್ತ ಎಲ್ಲಾ ತರಕಾರಿ ಎಲ್ಲಾ ಕಟ್ ಮಾಡಿ ಕತ್ರಿಸ್ ಇಟ್ಕೊತೀನಿ ಸಣ್ಣಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬೇಕಕ್ ಸ್ವಲ್ಪ ಕೆಲ್ಸ ಇದೆ ಹ್ಮ ಅಷ್ಟಕಿ ನಾನಿದ್ದು ಸ್ನಾನ ಮಾಡಿ ಪೂಜೆ ಮಾಡಿಯೇ
ಹ್ಮ್
ನೀನ್ ಅಡ್ಗೆ ಮಾಡಿ ಎಲ್ಲ ಹೋಗೋಷ್ಟು ಲೇಟ್ ಆಗುತ್ತೆ ಅದಕ್ಕೆ ಈಗ್ಲೆಲ್ಲ ಕತ್ರಿಸಿಸಿ ಇ ಬೆಳಗ್ದ ಬಿನೆ ಮಾಡ ಹೋಗ್ಬುದದಲ್ಲ ಅಂತ
ಹಂಗೆ ಮಾಡಿ ಹಂಗೆ ಮಾಡಿ ರಾತ್ರಿ ಎಲ್ಲ ಎಲ್ಲಾ ಮಾಡ್ಕೊಂಡ್ರೆ ಒಂದ್ ಅರ್ಧ ಕೆಲ್ಸ ನಮ್ ಮುಗೋಗ ಮುಗಿತೆ ಬೆಳಗ್ಗೆ ಸ್ವಲ್ಪ ಪಪ್ಪ ಬೇಗನೆ ಇದ್ದು
ಸ್ನಾನಗಿನ ಮಾಡ್ಕೊಂಡು ಒಂಚೂರು ರೆಡಿಯಾಗಿ ಹೋಗ್ಬೋದು
ಒ ಬಾಕ್ಸ್ ಹಾಕೊಂಡು ಟಿಪನ್ ಕ್ಯರಿ ತಕೊಂಡು ಹೋಗ್ಬಿಡದ ಅಷ್ಟೇ
ಅೌದ ಅದೇ ಹಂಗೆ ಮಾಡ್ಬೇಕು ಇಲ್ಲ ಅಂದ ನಾವ್ ಎಲ್ಲಾ ಕೆಲ್ಸ ಬೆಳಿಗ್ಗೆನೆ ಎದ್ದು ಮಾಡ್ಬೇಕು ಅಂತ ಮತ್ತೆ ಆಗದಿಲ್ಲ ಅಲ್ವಾ ಕಷ್ಟ ಆಗ್ಬಿಡುತ್ತೆ ಹ್ಮ್ ಏ ಎ ಹೊರ್ಗಡೆ ಏನೋ ವಾರಕ್ಕ ಒಂದ್ಸಲ ಇನ್ನು ಲೇಟಾಗಿದ್ರೆ ಸರಿ ನೀವು ವಾರ ಪೂರ್ತಿ ಹೊರ್ಗಡೆನೆ ತಿನ್ಬೇಕು ಅಂದ್ರೆ ಕಷ್ಟ ಆಗಲ್ವಾ
ಅದೇ ತಿನ್ನೋ ತಿಂದ್ರುನು ಆರೋಗ್ಯ ಕೆಡುತ್ತೆ ಆ ಕಡೆ ಅತ್ತ ಹಾಸ್ಪಿಟ್ಲ್ ಕೊಡ್ಬೇಕು ಈ ಕಡೆ ಊಟ ಅದೇ
ನಿಮ್ ಬರೋ ಸಂಬಳ ಇನ್ನು ಸಂಬಳಕ್ಕೆ ಸಾಲ ಮಾಡ್ಬಿಟ್ಟು ಇನ್ನು ನೀವು ಆರೋಗ್ಯ ಕೆಡಸ್ಕೊತೀರಾ
ಅದಂತೂ ಆಗ ಬಿಡಿ ಏನ್ ಮಾಡಕ್ಕ ಆಗಲ್ಲ
ಹ್ಮ ಹ ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಜಾಗೃತಿ ಅನ್ಬೇಕು ನೋಡ್ಕೋಬೇಕು ಹ್ಮ್ ಸರಿತಾನೆ
ಆಮೇಲೆ
ಹ್ಮ್ ಹೇಳ್ಬೇಕಪ್ಪಾ
ಇನ್ನ ಏನಿಲ್ಲ ಏನೋ ಕೆಲ್ಸ ಮಾಡ್ತಾ ಇರ್ವಂಗಿದ್ದೀರಾ ಮಾಡ್ಕೊಳ್ಳಿ ಮತ್ತೆ ಸಮಯ ಇದ್ದಾಗ ಕಾಲ್ ಮಾಡಿ
ಆಯ್ತು ಆಯ್ತು ಮಾಡ್ತೀನಿ ತಗಳರಿ ಓಕೆ ಹಾ ಆಯ್ತು